ನಮಸ್ತೆ
ನಮಸ್ತೆ
ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಈಗಷ್ಟೇ ಊಟ ಮಾಡ್ಕೊಂಡ್ ಬಂದೆ ಸುಮ್ನೆ ನನ್ ಓಡಾಡ್ತಿದ್ದನೆ ನೀ ಮಾಡ್ತೀರಾ
ನಾನು ಸುಮ್ಮನೆ ಮಲ್ಕೊಂಡಿದ್ದೆ ಸಾಂಬಾರ್ ತಿಂದೆ ನೀವು
ಹೌದಾ ನಾನು ಅನ್ನ ಬರಿ ಅನ್ನ ಮತ್ತೆ ಸಾಂಬಾರ್ ಊಟ ಮಾಡ
ಹೌದಾ ಮತ್ತೆ ಹೇಗಿತ್ತು ಊಟಾ ಚೆನ್ನಾಗತ್ತಾ
ಚೆನ್ನಾಗಿತ್ತು ಅಂದ್ರೆಷ್ಟ ಪರವಾಗಿಲ್ಲ ಮನೆ ಊಟ ಮಾಡ್ದಂ ಏನಲಿಲ್ಲ
ಹಾ
ನೀವು ಹಾಸ್ಟೆಲ್ ಅಲ್ಲಿ ಇರೋದಾ
ಹಾ ಹೌದು ನಾನು ಹಾಸ್ಟೆಲ್ ನಲ್ಲೇ ಇರೋದು
ಹೌದಾ ಮತ್ತೆ ಹೇಗೆ ಎಲ್ಲಾ ಒಂದ ಹೊಂದ್ಕೊಂಡಿದ್ದೀರಾ ಹಾಸ್ಟೆಲ್ಗೆ
ಹಾ ಪರವಾಗಿಲ್ಲ ಎಲ್ಲ ಏನು ಅಂದಕೊಂಡಿಲ್ಲೋ ಪರವಾಗಿಲ್ಲಾ ಇರ್ಬೋದು ಹ್ಮ ನೀವು ಹೊಂನ್ಕೊಂಡಿದ್ದೀರಾ
ಹಾ ನಂದು ಇದು ಮೊದಲನ ಸಲ ಅಲ್ವಾ ಅಷ್ಟು ಕಷ್ಟ
ಹೌದಾ ಮತ್ತೆ ಹೇಗಿದೆ ಕಾಲೇಜ್ ಎಲ್ಲ ಚೆನ್ನಾಗಿದಯಾ ಎಲ್ಲ ಅಡ್ಜಸ್ಟ್ ಆಯ್ತಾ
ಹಾ ಆ ಆಗ್ತಿದೆ ಇನ್ನನಧಾನು ಈಗಷ್ಟೇ ಬಂದಿರೋದಲ್ವಾ
ಮತ್ತೆ ಹೇ ಇದುಕಳಸ ಇದು ಫೇಮಸ್ ಊಟ ಎಲ್ಲ ಯಾವ್ದದು
ನಮ್ ಕಡೆನಾ
ಹಾ ಹೌದು ನಿಮ್ ಕಡೆ
ನಮ್ ಕಡೆ ರೊಟ್ಟಿ ಫೇಮಸ್
ನಮ್ ಕಡೆನು ಅಕ್ಕಿ ರೊಟ್ಟಿ ಮತ್ತೆ ಕಡುಬು ತುಂಬಾ ಫೇಮಸ್
ಅಕ್ಕಿ ರೊಟ್ಟಿ ಮಾಡ್ತರಾ ನಿಮ್ ಕಡೆ
ಹಾ ಹೌದು ಅಕ್ಕಿ ರೊಟ್ಟಿ ಹೀಗೆ ಕೋಳಿ ಸಾಂಬಾರಲ್ಲ ನೆಂಚ್ಕೊಂಡು ತಿನ್ಬೇಕು ಚೆನ್ನಾಗಿರತ್ತೆ
ಹೌದಾ ಹಾ ನಮ ಆದ್ರೆ ನಾವು ಕೋಳಿ ಕೋಳಿ ಸಾಂಬಾರು ಊಟ ಮಾಡಲ್ಲ
ಹೌದ ನೀವು ಕೋಳಿ ಸಾಂಬಾರ ಮ ತ ನಿಮ್ಮ ಮಾಂಸಾಹ ಅಲ್ಲ
ಮಾಂಸಹಾರಿ ಅಲ್ಲ ಸಸ್ಯ ಹರಿ ನಾವು
ಹೌದಾ ಒಂದ್ಸತಿ ನೋಡ ಚೆನ್ನಾಗಿರುತ್ತೆ ಮಾಂಸಗಳು ಕೂಡ
ಆದ್ರೂ ನಾನ್ ತಿಂದ್ರು ಇಲ್ಲಿ ಹಾಸ್ಟೆಲ್ಗೆ ಬಂದಿದ್ದೀನಲ್ಲ ಬಂದಾಗ ಇಲ್ಲ ಅಷ್ಟೇ ನಾನು ತಿನ್ನೋದು ಮನೇಲಿ ಅಡುಗೆ ಅದು ಅಡುಗೆ ಮಾಡೋದೇ ಇಲ್ಲವಪ್ಪ ನಮ್ಮ ಮನೇಲಿ
ಹೌದಾ ನಿಮ್ಮ ಮನೇಲಿ ಗೊತ್ತಾ ನೀವು ಹಾಸ್ಟೆಲ್ ನಲ್ಲಿ
ಹಾ ಹೇಳಿದ್ದೀನಿ ಪರವಾಗಿಲ್ಲ ತಿನ್ನು ಅಂದಿದ್ದಾರೆ
ಹ್ಮ್. ಹೌದಾ ಮತ್ತೆ ಮೊಟ್ಟೆನಾದ್ೂ ತಿಂತೀರಾ
ಹಾ ಮೊಟ್ಟೆ ತಿಂತವಿ.
ಹಾ ಮೊಟ್ಟಿದ್ದು ಆಮ್ಲೆಟ್ ಚೆನ್ನಾಗಿರತ್ತೆ ಅಲ್ವಾ
ಹಾ ಚೆನ್ನಾಗಿರಿ
ನಿಮ್ಗೆ ಅದ್ರಲ್ಲಿ ಈರುಳ್ಳಿ ಹಾಕಿ ಮಾಡದಿಷ್ಟು ಇಷ್ಟ ಆಗತ್ತಾ ಅಥವಾ ಆಗದೆೇ ಮಾಡೋದ ಇಷ್ಟ ಆಗಿರತ್ತಾ.
ಅದೆಲ್ಲ ಅದ ಇಷ್ಟ ಆಗುತ್ತೆ ಅದ್ನ್ನಾನ ಅಣ್ಣ ಮಾಡ್ಕೊಡ್ತೇನೆ ಚೆನ್ನಾಗ್ ಮಾಡ್ತೇನೆ.
ಹೌದಾ ಹ ನನಗ್ ಈರುಳ್ಳಿ ಹಾಕದೆೇ ಇರೋದು ಇಷ್ಟ ಆಗತ್ತೆ.
ಹಾಕ್ತಾ ಇರೋದ ಇಷ್ಟ ಆಗುತ್ತೆ.
ಹ್ಮ್ ಹೌದು. ಮತ್ತೆ ಇಲ್ಲ ಫಸ್ಟ್ ಕೊಡ್. ಇದ್ರು ಬ್ರೆಡ್ ಮೇಲೆ ಹಾಕ್ಬಿಟ್ಟು ಬಟ್ ಆದ್ರೆ ಇವಾಗ. ಕೊಡ್ತಾ ಇಲ್ಲ ನಂಗದು ತುಂಬಾ ಇಷ್ಟ ಆಗ್ತಿತ್ತು ಮೊದಲು.
ಹ್ಮ್ ಹ್ಮ್ ಬರಿೀ ಮೊಟ್ಟೆ ಕೊಡ್ತಾರಾ.
ಹಾ ಬರಿೀ ಮೊಟ್ಟೆ ಕೊಡ್ತಾರೆ ಯಾವಾಗಾದ್ರು ಅಂದ್ರೆ.
ನಮ್ಮ್ ಹಾಸ್ಟೆಲಲ್ಲಿ ಅದು ಕೊಡಲ್ಲ.
ಹೌದಾ
ಹ್ಞೂ ಬರೀ ಅನ್ನ ಅನ್ನ ಅನ್ನ
ಹ ಏನ್ ಮಾಡೋದಕ್ಕಾಗಲ್ಲ ಒಬ್ಬೊಬ್ರು ಹಾಸ್ಟೆಲ್ ಒಂದೊಂದ್ ತರ ಇರುತ್ತೆ ಇರತ್ತೆ ಹ್ಮ್ ಮತ್ತೆ ಸಮಾಚಾರ ನಿಮ್ಗೆ ಅಡ್ಗೆ ಏನಾದ್ರೂ ಮಾಡೋದಿಕ್ ಬರತ್ತಾ
ನನಗೆ ಅಡಿಗೆ ಅನ್ನ ಸಾಂಬಾರು ಮತ್ತೆ ಪಲ್ಯಗಳೆಲ್ಲ ಮಾಡ್ತೀನಿ
ಹೌದಾ ಮತ್ತೆ ಇದು ನನಗ್ ಏನು ಬರೋದಿಲ್ಲ ಕಾಫಿ ಟೀ ಒನ್ ಮಾಡ್ತೀನಿ ಕಣ್ರಿ ಅಷ್ಟೇ
ಹೌದಾ
ಹ್ಮ್ ಮತ್ತೆ ನೀವು್ ಪುಸ್ತಕ ಏನಾದ್ದ್ರೂ ಓದ್ತೀರಾ ಕಾದಂಬರಿ ಕವನಗಳೆಲ್ಲಾ
ಇಲ್ಲ ರೀ ಅಂದ್ರೆ ನ ನನ್ ಕೋಣೆಯಲ್ಲಿ ಒಬ್ಳು ನನ್ ಗೇಟ್ ಇದ್ಲು ಅವಳು ತಗೊಂಡ್ ಬಂದ ವಿದ್ಲ ಒನ್ ಪುಸ್ತಕ ಅದು ಓದ ಅದು ಓದೋಣ ಅನ್ನೋಷ್ಟಲ್ಲಿ ಅವ್ಳ ಓದತಿದ್ದಾಳೆ ಅಂತ ಅವ್ಳ ಮುಗಿದಮೇಲೆ ತಗೋಬೇಕು ಅನ್ಕೊಂಡೆ ನೋಡ್ವರ್ಲ್ಲ ಅವ್ಳ ಮನೇಲಿ ಇಟ್ ಬಂದವಳಂತೆ ಆಯ್ತು ಅವ್ಳು ಓದ್ಲಿಲ್ಲ ನಾನು ಓದ್ಲಿಲ್ಲಪ್ಪ
ಹೌದಾ ಮನೇಲಿಟ್ಟ ಮಾಡಿದಾಳ ಅಂತ ಅವಳು
ನೀವ್ ಓದ್ತೀರಾ
ಹಾ ನಾನನ್ ಅಂದ್ರೆ ಅವಾಗವಾಗ ಹಂಗೆ ಕವನಗಳು ಕಥೆಗಳು ತನ್ನರು ಇದ್ರೆ ಓದ್ತಾಾಯ್ತ ಅಷ್ಟೆ ಕಂಟಿನ್ಯೂಸ್ ಆಗಿ ಓದೋದಿಲ್ಲ ಜನ ಬಾಗ ಏನ ಓದ್ತಿರ್ತೀನಿ
ಅದು ಒಳ್ಳೆ ಅಭ್ಯಾಸ ಕಣ್ರಿ ಹೌದು ಓದ್ತಾ ಇರ್ಬೇಕು ಆಗಾಗ
ಹಾ ಹೌದು ಸ್ವಲ್ಪ ತಲೆಗೆ ಆಹ ಶಾಂತಿ ಸಿಗತ್ತೆ
ಹ್ಮ ಮತ್ತೆ ನಿಮ್ಮ ಮನೇಲಿ ಎಷ್ಟು ಜನ ಇರೋದು ನೀವು
ನಮ್ಮ ಮನೇಲಿ ಹತ್ತು ಜನ ಇರೋದು ನಿಮ್ಮ್ ಮನೇಲಿ
ನಾವ್ ನಾಲ್ಕ ಜನ
ಹೌದಾ ನಿಮ ನೀವು ರಾಗಿ ಮುದ್ದೆ ಎಲ್ಲ ತಿಂತೀರಾ ನಿಮಗ್ ಮಾಡೋದಕ್ ಬರತ್ತ ರಾಗಿ ಮುದ್ದೆ
ಹ್ಮ ಮಾಡದಿಕ್ ಬರಲ್ಲ ರ ಆದ್ರೆ ತಿಂದಿದ್ದೀನಿ ಅಂದ್ರೆ ನಮ್ ಕಡೆ ಜಾಸ್ತಿ ರೊಟ್ಟಿ ರೊಟ್ಟಿ ಮತ್ತೆ ಚಪಾತಿನ ಅಲ್ವಾ ಮಾಡದು ರಾಗಿ ಜಾಸ್ತಿ
ಹೌದಾ ನಿಮ್ ಕಡೆ ರಾಗಿ ಎಲ್ಲ ಜಾಸ್ತಿ ಮಾಡಲ್ವಾ
ಹ ಹಾ ಅಪ್ಪನೂಪಕ್ಕೆ ಅಂದ್ರೆ ಇಲ್ಲಿ ನಮ್ದು ಅಂದ್ರೆ ಸಂಬಂಧಿಕರು ಯ ಯಾರಾದ್ರರು ಇಲ್ಲಿ ಇರ್ತಾರಲ್ಲಾ ಅಜ್ಜಿ ತಾತ ಈ ತರ
ಹಾ
ಅಜ್ಜ್ ಅಜ್ಜಿ ಆಗಾಗ ಊಗ್ ಬರುವಾಗ ಇಲ್ಲಿಂದ ರಾಗಿ ಹಿಟ್ಟು ಅದೆಲ್ಲ ತಗೊಂಡ್ ಬರ್ತಾರೆ ದ್ರು ಅವ್ರು ಮ ನಮ್ಮ್ ಮನೆಗ್ ಬಂದಾಗ ಮಾಡ್ಕೊಡ್ತಿದ್ರು ಅಷ್ಟೇ ಗೊತ್ತಿರೋದು
ಹ ಹೌದಾ
ಹ್ಮ್ ನಿಮ್ ಕಡೆ ಜಾಸ್ತಿ ಮಾಡ್ತೀರಾ
ಅಂದ್ರೆ ನಾವು ಕೋಳಿ ಸಾಂಬಾರು ಮೀನ್ ಸಾಂಬಾರು ಮಾಡ್ದಾಗ ಅಪರೂಪಕ್ ಮಾಡ್ಕೊತೀವ ಅಂದ್ರೆ ನಮಗೆ ಏನಾದ್ರು ತಿನ್ಬೇಕಂತ ಅಂದಾಗ ನಮ್ಮ ಅಮ್ಮಂಗ ಹೇಳ್ತಿದವಿ ನಮ್ಮಅಮ್ಮ ಮಾಡ್ಕೊಡತ್ತೆ ಅದು ಅಪರೂಪದಲ್ಲೇ ಅಪರೂಪ ಹ್ಮ್ ಹ್ಮ್ ಮತ್ತೆ ಸಮಾಚಾರ ನಿಮ ಮ ನಿಮಗ್ ಮಸಾಲೆ ದೋಸೆ ಇಷ್ಟನಾ
ಹಾ ನಂಗೆ ತುಂಬಾ ಇಷ್ಟ ಮಸಾಲೆ ದೋಸೆ
ಹೌದಾ
ಹ್ಮ್ ಹಾಸ್ಟೆಲಲ್ಲಿ ಕೊಡ್ತಾರಾ
ಇಲ್ಲ ನಮ್ಮ ಇಲ್ಲ ನಮ್ಮ್ ಹಾಸ್ಟೆಲ್ ನಲ್ಲಿ ಮಸಾಲೆ ದೋಸೆ ಕೊಡೋದಿಲ್ಲ ನಿಮ್ಮ
ಹೌದಾ ನಮ್ಮ ಹಾಸ್ಟೆಲ್ಲ್ಲಿ ಮ ಇಲ್ಲೂ ಕೊಡ್ತಿದ್ರು ಈಗ ಕೊಡ್ತಾನೆ ಇಲ್ಲಪ್ಪ
ಹೌದಾ ಯಾಕೆ ಕೊಡ್ತಾ ಇಲ್ಲ ಇವಾಗ
ಈ ಏನು ಕ ಅವರು ಚೆನ್ನಾಗ್ ಮಾಡ್ತಾನಲ್ಲ ಹಾಗಾಗಿ ಅದನ್ನ ತೆಗ್ದೇ ಬಿಟ್ಟಿರೋದು ಮೆನ್ಯೂ ಅಂತ ಇರುತ್ತೆ
ಹೌದಾ.
ಹ್ಮ.
ಹ್ಮ ಬಿಡಿ ಏನ್ ಮಾಡೋದಿ ಕ್ಕಾಗಲ್ಲ ಇರೋದಕ್ ನಾವ್ ಹೊಂದ್ಕೊಂಡ್ ಹೋಗ್ಬೇಕಷ್ಟೆ.
ನ ನಿಮ್ ಮನೇಲಿ ಮಾಡೋದ ಇಷ್ಟ ಆಗುತ್ತಾ ನಿಮ್ಗೆ ಅಥವಾ ಹೋಟೆಲ್ ಅಲ್ಲಿ ಇಷ್ಟ ಆಗುತ್ತಾ ಮಸಾಲೆ ದೋಸೆ.
ನಂಗೆ ಹೋಟೆಲ್ದು ಇಷ್ಟ ಆಗತ್ತೆ ನಿಮಗೆ.
ಹೌದಲ್ವಾ ಮನೇಲಿ ಎಷ್ಟೇ ಚೆನ್ನಾಗ್ ಮಾಡಿದ್ರು ಹೋಗದೇಲ್ಲಪ್ಪ ಅದು.
ೆ ಟೆ ಸ್ವಲ್ಪ ಚೆನ್ನಾಗಿ ಸೇರೋ ಅಲ್ವಾ ಅಂದ್ರೆ ಅದಕ್ಕೆ ಜಾಸ್ತಿೌ. ಹ ಹಾಕ್ತಾರೆ ಆದ್ರೂನು ನಮಗೆ ಇ ನಾವು. ಹ್ಮ್ ಮನೇಲಿ ಎಷ್ಟೇ ನ್ಯಾಚುರಲ್ ಆಗಿ ಮಾಡಿದ್ರು ಅದು ಇಷ್ಟ ಆಗೋದಿಲ್ಲ.
ಹ್ಮ್. ಮತ್ತೆ ನಿಮ್ಮ್ ಕಡೆ ಯಾವ ಹಬ್ಬಗಳು ಆಚರಿಸುತ್ತೀರಾ ಅಂದ್ರೆ ತುಂಬಾ ಜೋರಾಗಿ.
ಯುಗಾದಿ ಗಣಪತಿ ಹಬ್ಬ ಆಮೇಲೆ ದೀಪಾವಳಿ ಹಬ್ಬ ಎಲ್ಲ ನಾವು ತುಂಬಾ ಜೊ. ಹೋಳು ಆಚರಿಸುತ್ತೀವಿ ನಿಮ್ಮ್ ಕಡೆ.
ಹಾ ನಮ್ ಕಡೆ ಹೋಯು ಏಳು ದಿನ ಮತ್ತೆ ಗಣೇಶ ಹಬ್ಬ ಜಾಸ್ತಿ ಜೋರಾಗಿ ಆಚರಿಸ್ತೀವಿ.
ಹೌದಾ ಹೌದು ಎಲ್ಲರ ಕಡೆನು ಗಣೇಶ ಹಬ್ಬ ತುಂಬಾ ಜೋರಾಗಿ ಆಚರಿಸುತ್ತಾರೆ.
ನಿಮಗಿಷ್ಟನಾ ನಿಮ್ ಕಾಲೇಜಲ್ಲಿ ಆಚರಿಸ್ತೀರಾ.
ನಮ್ದು ಅಕ್ಕ ಅವರೆಲ್ಲಾ ಇಗ ಅಕ್ಕ ಅಣ್ಣ ಅವರೆಲ್ಲ ಸೇರ್ರಿಸುಬಿಟ್ಟು ಆಚರಿಸ್ತಾರೆ ಮತ್ತೆ ಆಟ ಪಡಿಸ್ತಾರೆ, ಚೆನ್ನಾಗಿರುತ್ತೆ ನಮ್ಮ ಕಾಲೇಜ್ ನಲ್ಲಿ.
ಹ್ಮ್ ಆಯ್ತಲ್ಲ ಈಗ ಮತ್ತೆ ಹತ್ರ ಬಂದು ಅಲ್ವಾ.
ಹಾ ಹೌದು ಮತ್ತೆ ಹತ್ರ ಬಂತು ಇನ್ನೇನು ಮೋಜು ಮಸ್ತಿನೇ ಇರೋದು ಹಬ್ಬಗಳೆಲ್ಲ. ಹತ್ರ ಬಂದಂಗೆ ಖುಷಿ ಅಲಿ ನಿಮ್ ಕಾಲೇಜ್ ನಿಂದ ಎಲ್ಲನೂ ಯಾವಾಗ ಹಬ್ಬ ಆಚರಿಸ್ತೀರಾ ಕಾಲೇಜ್ ನಲ್ಲಿ.
ನಮ ಕಾಲೇಜು ಅಲ್ಲಿ ಜೋರಾಗಿ ಆಚರಿಸುವುದು ಅಂದ್ರೆ ಗಣೇಶ ಹಬ್ಬ ಅಷ್ಟೇ. ಮತ್ತೆ ಹೋಳಿನ ಆಚರಿ ತಾರಪ್ಪ ಆದ್ರೆ ಹೋಳಿ ಹೋಳಿ ಇದ್ದಾಗೆಲ್ಲ ನಾವು ಮನೆಗೆ ಹೋಗಿ
ಹಾ ಹೌದು ಆ ಟೈಮ್ ನಲ್ಲಿ ನಮಗೆ ರಜಾ ಬಂದಿರುತ್ತೆ. ಹ್ಮ್ ಮತ್ತೆ ಸಮಾಚಾರ.
ಏನಿಲ್ಲಪ್ಪ ನೀವೇ ಹೇಳ್ಬೇಕು ಪ್ರವಾಸಕ್ ಹೋಗಿದ್ರ ಎಲ್ಲ.
ಇಲ್ಲ ಹೋಗಿಲ್ಲ ಹೋಗ್ಬೇಕಂತ ಇ ಹ್ಮು ನೋಡ್ಬೇಕು ಏನಂತ ನೀವು ಹೋಗಿದ್ರಾ.
ನಾವು ಹೋಗ್ ಬಂದಿದ್ದೀವಿ ನಾನ್ ಇಂಗ್ಲೀಷ್ ಕಾಲೇಜಿಗೆ ಬಂದ್ಮೇಲೆ ನನ್ ಗೆಳತಿಯರ ಜೊತೆ ಹೋಗಿದ್ದೆ.
ಹೌದಾ. ಮತ್ತೆನ್ ಸಮಾಚಾರ.
ಮತ್ತೆ ಈಗ ಪರೀಕ್ಷೆ ಹೇಗೂ ಮುಗಿಯುತ್ತಲ್ಲ ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡಿದ್ದೀರಾ.
ಹಾ ಅದೇ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ನೋಡ್ಬೇಕು ಏನಾಗುತ್ತೆ ಅಂತ. ಮಳೆ ಮಳೆ ಬರುವರೆಗೂ ತುಂಬಾ ಚೆನ್ನಾಗಿರುತ್ತಲ್ಲ.
ಹೌದು ಈಗ ಮನೆ ಮಳೆ ಬರುವಾಗ ಎಲ್ಲಾ ಜಾಗಗಳು ಚೆನ್ನಾಗಿರುತ್ತಪ್ಪ ಆದ್ರೆ. ತಪ್ಪುಮನೆಯಿಂದ ಅಪ್ಪ ಅಮ್ಮ ಹೋಗ್ಬೇಡ ಅಂತ ಹೇಳ್ತಾರೆ.
ಹ್ಮ ಹೌದು ಅದ್ರೆ ಅವಾಗ ಅದು ಬರೆ ತುಂಬಾ ಜಾಸ್ತಿ ಇರತ್ತಲ್ವಾ ಅಪ್ಪ ಅಮ್ಮನ್ ಕೂಡ ನಮ್ಮೂರಕ್ಕಿಂತ ನೇ ಹೇಳಿದ್ದಾರೆ.
ಹ್ಮ್ ಆದ್ರೆ ಈಗ ನೋಡ್ದಂಗೆ ಮತ್ತೆ. ಮತ್ತೆ ಆ ಜಾಗಗಳು ಖಾಲಿ ಹೊತ್ತಲ್ಲಿ ಬೇರೆ ಕಾಲಗಳಲ್ಲಿ ಹೋದಾಗ ಚೆನ್ನಾಗಿರಲ್ಲ ಅದು.
ಹ್ಮ್ ಹೌದು ಈಗ ಮಳೆ ಬರುವಾಗ ತ್ರಿನೆ ಹಬ್ಬಕ್ಕೂ ನಾವು ಪ್ಲೇಸಸ್ ಗಳಿಗೆ ಅವಾಗ ಮಾತ್ರ ಚೆನ್ನಾಗಿರತ್ತೆ. ತು ಇಲ್ಲಾಂದ್ರೆ ಅಷ್ಟು ಚೆನ್ನಾಗ್ ಅನ್ಸಲ್ಲ ಮತ್ತೆ ಖುಷಿನೂ ಕೊಡಲ್ಲ ನಮ್ಗೆ.
ಹ್ಮ್ ಮತ್ತೆ ಹೋಗ್ಬೇಕು ಅ. ಯಾಕೆ ಅಂದ್ರೆ ನಿಮ್ಮ್ ಮನೇಲಿ ಓದಕ್ಕೆ ಒಪ್ಕೊಂತಾರ ಹೋಗ್ ಬಾಮ್ಮ ಅಂತ.
ಗೊತ್ತಿಲ್ಲ ನಾನಿನ್ನು ಕಾಲೇಜು ಜೊತೆಲ್ಲೆ ಹೋಗಿಲ್ಲ ಹೇ ಅದ್ರ್ ಐವತ್ತು ಪ ಅದ್ರುಕೊಂದು ಐವತ್ತು ಪರ್ಸೆಂಟ್. ಕೇದೊ ಇನ್ನು ಐವತ್ ಪರ್ಸೆಂಟ್ ಅಕ್ಕಿ ಹಂಗಿದೆ. ನಿಮ್ಮಗೆ ಮನೆ ಪೊ.
ತೋ ಅಂದ್ರೆ ಜಾಸ್ತಿ ಜನ ಇದ್ರೆ ಅಥವ ನಮ್ ಜೊತೆ ಯಾರಾದ್ರರು ಅಕ್ಕಂದ್ರು ಇತರ ಬರ್ತ ಇಬ್ಬರೆ ಹೋಗ್ಬನ್ನಿ ಅಂತಾರೆ.
ಹೌದಾ ಹ್ಮ್ ಮತ್ತೆ ಸಮಾಚಾರ.
ಏನಿಲ್ಲಪ್ಪ ನೀವೆ ಹೇಳ್ಬೇಕು ಮತ್ತೆ ಹೇಗ್ ನಡೆದಿದೆ ನಿಮ್ಮ್ ಅಭ್ಯಾಸ ಎಲ್ಲ ಪರೀಕ್ಷೆ. ಇದೋ
ಆತಾ ಇದೆ ಪರವಾಗಿಲ್ಲ ಆದ್ರೆ ಬರೆಯೋದು ತುಂಬಾ ಇದೆ ಲ್ಯಾಬ್ ಗಳು ಎಕ್ಸಾಮ್ ಸ್ಟಾರ್ಟ್ ಆಗಿದೆಯ ಹಾಗಾಗಿ ಬರೋದು ತುಂಬಾ ಇದೆ ಹ್ಮ
ಅದ ಒಂದ ತಲೆ ನೋವು ಕಣ್ರಿ ಲ್ಯಾಬ್ ಅದು ಇದು
ಹ್ಮ್ ಹೌದು ಅದು ತುಂಬಾ ತಲೆನೋವತ್ತ ಆವತರದ ಎಕ್ಸಾಮ್ಸ್ ಗಳೆಲ್ಲ ಹ್ಮ್ ಸರಿ ಹಾಗ ನಾನ ನಿಮಗೆ ಇನ್ನ ಕರೆ ಮಾಡ್ತೇನೆ ಧನ್ಯವಾದಗಳು
ಸರಿ ಧನ್ಯವಾದ
ಹಾ ಸರಿ